ಅಲೋ ಕೆಲಸ ಇದನಪ್ಪಾ
ಹಾ ಹೆಂಗಿದೀ ಹೋಗಕಣ
ಆ ನಾ ಆರಾಮ ಇದೀನಿ ಪಾ ಏನು ಫೋನ್ ಇಲ್ಲ ಏನ್ ಎಲ್ಲಿದ್ದೀಯಾ ಏನು ಒಂದ ತಿಳಿಯಲ ಆಗೇತಿ ನಿಂದ್
ಹಾ ಹಾ
ಅಲ್ಲಾ ಎಲ್ಲ ಇದಿಯಾ ಏನು ನಿಂದ್ ಎಲ್ಲಿ ಇರೋದು ಎಲ್ಲಿಗೆ ಪ್ರಾಪರ್ ನೀನು.
ಪ್ರಾಪರ್ ಊರಾಗ್ಯದಾನ ಕಣ ಎಲ್ಲಿೆಲ್ಲ ಮತ್ತ
ಹೌದಾ ಮತ್ತೇನ್ ಪಾ ಏನ್ ನಡದದ ಮನೇಲೆೆಲ್ಲಾ ಆರಾಮ್ಇದ್ದಾರ
ಹಾ ಆರಾಮ ಅದಾರ ನೋಡುವ ನಿಮ್ ಕಡೆ ಹೆಂಗ ಅದರ?
ಅಯ್ ನಮ್ಮ್ ಕಡೆನ ಎಲ್ಲ ಎಲ್ಲ ಅರಾಮಿದರಪ್ಪ ಎಲ್ಲ ಮ್ಯಾಗಿ ದೇವ್ರ್ದಯೆಯಿಂದ.
ಹೌದೌದಾ ಹಂಗೆ ಅದ ನೋಡ ಮತ್ ಅದ ಒಂದ್ ಹಿಡ್ದನಪಾ ಅವನು ಮನಿದೊಂದ್ ಆಗಲ ಆಗಲ್ಯಾಗದ ಏನ್ ಮಾಡ್ತಿ.
ಹೌದೌದು ಏನೋ ಮನ್ನೇ ಕೇಳ್ಪಟ್ಟಿವ ಮೈ ಬೀಳಿದ್ದ ಏನ ನೀವ್ ಏನಪ್ಪ ಟ್ರೇರ್ ಪಟ್ರ ಅದ ಅಂತಲ್ಪಾ.
ಹೌದ ಆ ಹೇಳ್ದನನ ಅವನು?
ಹ ಹೇಳ್ದ ಅವ ಅವ್ನ್ ಬಾಗ್ಯಾವ್ದ ನಿಂದಿರ್ತಾವ ಎಲ್ಲೋ ಎಲ್ಲಸ ಮಂದಿ ಮುಂದಿ ಹೇಳ್ತನಾವ.
ಹೌದಪ್ಪಾ ಗಪ್ಪನೇ ಇರಲ್ವ.
ಹೌದೌದ್ ಎಲ್ಲಾ ಹೇಳ್ದಾರ ಇದಾಗಿಲ್ ಬಿಡು ಏ ಎಷ್ಟಪಾ ಎಷ್ಟು ಬಾಳ ಹೋಗ್ಯಾದ ಸ್ವಲ್ಪೇ ಹೋಗ್ಯದ.
ಹಾ ಒಂದ್ ಸ್ವಲ್ಪ ದಂಡಿ ಸರಿಸಿ ಹೋಗ್ಯದ. ಹತ್ತು ಫೀಟ್ ಅಷ್ಟು ಹ್ಮ್.
ಇಪ್ಪತ್ ಲಕ್ಷ ಕೊಟ್ಟೆ ಕೊಡ್ತಾರ ತೋಪ ಗೌರಮೆಂಟ್ ನೀ ಏನ್ ಚಿಂತ್ ಮಾಡ್ಬೇಡ.
ಹ್ಮ್ ಅದೇ ಅಂದಾರಪಾ ಇನಾ ಎಲ್ಲಾ ಮಾತು ಕತೆ ಆಯ್ತು ಇಲ್ಲಿನ. ಹಿರಿಯಾರು ಊರಿನವರನ್ನೂ ಎಲ್ಲಾ ಮಾತಾಡಿದ್ರು.
ಹಾ ಹೌದ ಹಿರಿಯರನ ಕರ್ಸಿದ್ರೇನ ಅಲ್ಲಿ ಗೌರ್ಮೆಂಟ್ದವ್ರು.
ಹ ನಮ್ದ ಇರೋದೇ ಒಂದ್ ಏಕರ್ ಇತ್ತು ಅದ್ರಾಗ ಹೆಂಗನ ದೈವ ದೇವ್ರ್ ದಯೆ ಏನೋ ಅಲ್ಲೇ ಹೋಗಿದ್ದೆ.
ಹಾ ಇಲ್ಲ ಇಲ್ಲ ಎಷ್ಟು ಕೊಡ್ತ ಅಂತ ಹೇಳಾರ.
ಹಾ ಅದೇ ಒಂದ ಇಪ್ಪತ್ತೆರಡಂಗ ಬರ್ದಂತ ಹೇಳ್ಯಾರ.
ಬಾಡಲ್ಲೋ ಮರ್ಯ ಬರಿ ಹತ್ ಪೀಟ್ ಮೂಲಿ ಅಂದ್ರ ಯಾವ ಮಾರ್ಲಕ್ ಹೋಗು ನೀನ್ ಒಂದ್ ಲಕ್ಷಕ್ ಯಾರ್ ಕ್ಕೋಗಲ್ಲ ನಿನಗ ಹೌದಿಲ್ಲ.
ಹಾ ಹಂಗೆ ಅದಾ.
ಮತ್ತ ಗೌರ್ಮೆಂಟ್ ಕಳಿಸಿ ಇಪ್ಪತ್ತ ಅಂದ್ರ ಎಲ್ಲಾ ಒಳ್ಳೆ ಒಳ್ಳೆದಾಗೈತೆ ಬಿಡು. ಪಾ ಹೆಂಗಂದ್ರೆ ಈಗ ನಮ್ದನಪಾ ಮಿಡ್ಲ್ ಕ್ಲಾಸ್ ಇತ್ತು ಬಡ್ರರು ಇದ್ರೆ ಈಗ ಶ್ರೀಮಂತ್ ಹೊಲ್ದಾಗ ಹೋಗದ್ ನೋಡು ಪಟ್ರಿ ಅವ್ರಿಗೇನಷ್ಟ್ ವ್ಯತ್ಯಾಸ ಆಗಲ್ಲ ರೊಕ್ಕ ಇದೋರ್ ಬಳಿ ಈಗ ಬಡವರ ಹತ್ರ ಹೋದ್ರೆ ಏನೋ ಒಂದು ಹೆಲ್ಪಾತದ್ ರೊಕ್ಕ ಹೋಗಲ್ಲ.
ಹೌದೌದು ಏನ್ ಮಾಡ್ತಾವ ನೋಡ್ ಹಿಂಗ್ ಬಂದಿದ್ದಂದು ಇಲ್ಲಿ. ಊರಾಗ ಹಾ ಅವ್ನಿಗೆ ಅಷ್ಟು ಬಂತು ಇವ್ನಿಗೆ ಇಷ್ಟು ಅಂತ ಇದೊಂದಪ್ಪ.
ಹೌದು ಇಲ್ಲ ಬಂದಿದ್ ಒಳತ್ ಬಿಡು ನೋಡು ಆ ಇಪ್ಪತ್ ಲಕ್ಷ ಬಂದಿವಲ್ಲಾ ನಿಮ್ಮನೆಗೆ ನೀ ಹೇಳ ಯಾರ್ಯಾರ್ಗ್ ಕೊಡೋದದ ಕೊಟ್ಕೊಂಡು ರೊಕ್ಕ ಬಾಳನೂ ವೇಷ್ಟ್ ಮಾಡ್ಬೇಡ ಈಗ.
ಹೌದೌದು ಇಲ್ಲೋ ನಮ್ದುನು ಸ್ವಲ್ಪ ಒಂದ್ ಹತ್ ಲಕ್ಷ ಸಾಲ ಐತೆ.
ಹೌದ ಅದ್ ಹತ್ ಲಕ್ಷ ಕಟ್ಟಿಕೇನೆ ಇನ್ನು ಹತ್ ಲಕ್ಷ ಬೀಳ್ತದಲ್ಲಾ ಹತ್ ಲಕ್ಷ ಮತ್ತೇಲ್ಲೀ ಜಾಗ ತೋಂದ್ಯದಲಪಾ.
ಹೌದ ತಗೊಂಡಿನೀ ಆರ್ ಪ್ಲೇಟು ಹೊಸುದ್ ತಗೊಂಡಿನಿ.
ಅದೇ ಮತ್ ಜಾಗ ತೊಂದಲ್ಲ ಅದ್ ಮದಗಿಂದ ಮನಿ ಸುಮ್ಮ್ ಬಳಸ್ಬೇಡ ಪಾಪ ನಿಮ್ಮನೆಯವರು ಪಾಪ ರಿ ಅವು ರೊಕ್ಕ ಹೆಂಗಾರು ಬಂದವ ಮನೆಗ್ ಕಟ್ಸಿಬುಡಲ್ಲ ಏಳ್ ಕೆಸಿ.
ಎಲ್ಲಾ ಅದೇ ಮಾಡಿನ ಮತ್ತ ಹಂಗಾಗಿ ಇದು ಯಾವಾಗ್ ಬಂತು ಈಗ್ ಬಂದ್ ತಕ್ಷಣ ನಮ್ ತಾಯೋರ್ಗೇಳಿದ್ದೆ ಮತ್ತ ತ್ರ ಇಲ್ಲೇ ನಮ್ಮ ಅಜ್ಜಿ ನಮ್ಮ ಅಕ್ಕದೋರು ಇರ್ತಾರೆ ಇಲ್ಲಿ.
ಹಾ ಅಕದೋರ್ ಇರ್ಲಿ ಆಮೇಲೆ ಬಾ ಯಾಕಂದ್ರೆ ನಿಮ್ಮಲ್ಲಿ ಹೊಸ ಮನೆ ಕರ್ಕೊಂಡ್ ಹೋಗ್ ಅದಕ್ಕೇನಿಲ್ಲಾ. ಯಾಕಂದ್ರ ರೊಕ್ಕ ಬಂದಾವ ಆರಾಮ ಕಟಸಿ ಹತ್ತ ಲಕ್ಷದ ಏನೋ ಒಂದು ಮನೆ ಐದಾರ್ ಲಕ್ಷನು ಹೋತಾವ ಇನ್ ಉಳಕಿದ ಒಂದು ನಾಲ್ಕೈದು ಲಕ್ಷ. ನಾ ಜೀವನ ನಡಸಾಯ್ತಲ.
ಹಾ ಹೌದ ಹೌದು.
ಹ ಅದೇ ನಾನ್ ಕೇಳ್ಕೊಂಡ ನಾ ಹೇಳ್ದೆ ಹಂತೋರ್ ಹೊಲ್ದಾಗ ಹೋದರು ನಮ್ಗರ ಖುಷಿ ಆತದ ಪಾಪ ಬಡವರ್ ಹೊಲ್ದಾಗ ಹೋದರ ಏಟಾನ ಎಟ್ ರೊಕ್ಕ ಅವ್ನಗ ಹೋಟ್ಟೆ ತುಂಬಂಗ ಆತ ಅವನಿಗನು ಇದ ಆತದ ಅಂತ ನಾವು ಅಂದೀವಪ ನಾವುನು ಮಾತಾಡಿದ್ವಿ ನೋಡ ಮನ್ನೆ ಅವನಿಗೆ
ಏನ್ ಮಾಡ್ತೊ ಮೂರ್ ತಿಂಗಾಳಸಿಂದ ನಮ್ಗ ಎ ಅಷ್ಟ್ ಸಾಲನೈತಾ ಏನ್ ಮಾಡ್ತ ಹೈರಾಣ ಅಂದೆ ಮೂರ ಗಳಸಿಂದ ನೀರ್ ಇಲ್ಲಾ ಕೂಳಿಲ್ಲಾ
ಹೌದೌದು ಇಲ್ಲಾ ನೀನು ನಿಂದ ನೋಡಪಾ ನೀನ್ ನೀಗ ನೋಡಿ ನೀ ಫಸ್ಟ್ ಹೆಂಗ ಇದಿ ನೀನ್ ಏ ಸಾಲ ಆಗದಪ್ಪಾ ಏನ್ ಮಾಡ್ತಿ ಎಲ್ಲ ಜೀವನನೇ ಬ್ಯಾಸರ್ ದೇವ ನಂಬಿಕೆ ಇಲ್ಲಾ ಅಂತಿದ್ದಿ ಈಗೆಲ್ಲ ದೇವ್ರು ನೋಡ ಯಾವ್ದೊ ದಾರಿ ತೋರಿಸಿದ್ ನೋಡ ಅದ್ ಕಲ್ಲೆ ಅಂತಾರ ಪ ತಾಳದರ್ಬೇಕಂತ ಹೌದಿಲ್ಲಾ
ಹ ಹೌದೊ ಮತ್ತ ನಾವ್ ತಾಳ್ಮೆಯಿಂದ ನಮ್ ಕರೆಕ್ಟ್ ಟ್ಟೆ ಏನ್ ಕೆಲ್ಸದ ಅದು ಮಾಡಿದ್ರ ಸಾಕ ಮಿಕ್ಕಿದ್ ದೇವ್ರಿಗ್ ಬಿಟ್ರ ಆಯ್ತ
ಅಷ್ಟೇ ಆದ ನೋಡಪ್ಪಾ ನಮ್ ಕೆಲ್ಸ ನಾವ್ ನೀಯತ್ತಗ ಮಾಡಿರಿ ದೇವರ ಎಲ್ಲಿನ್ ಒಂದ್ ಎಲ್ಲಾ ಒಂದ್ ಮೂಲ್ಯಾಗನ ಒಂದ ರೊಟ್ಟಿ ಕೊಡ್ತ ನಾ ಹೌದಿಲ್ಲ
ಹಾ ಮತ್ತ ಹೌದು
ಅದೇ ಅದ್ ಒಟ್ಟ ದೇವ್ರ ದೇವ್ರರೂಪ್ದಾಗ ಬಂತ ನೋಡಪಾ ಟ್ರೈನ್ ಪಟ್ರಿ ನಿಮ್ಮ ಹೊಲ್ದಲ್ಲಿ ಟ್ರೈನ್ ಪಟ್ರಿ ಅಲ್ದ ನಿ ನಿಮ್ ದೈನಂದಿನ ಜೀವನಕ್ಕೆಲ್ಲಾ ಹೆಲ್ಪ್ ಆತದ್ ತೋಗ ಏನ್ ಟೆನ್ಷನ್ ತಗೊಂಬೇಡ ನೀನ ಅವ್ರಕ್ಕ
ಇದು ಮಾತ್ರ ಕರೆ ನಾನ್ ಅನ್ಕೊಂಡೆ ಆ ಹೆಂಗನ ದೇವ್ರು ನಾನ್ ನಂಬಿದ ಇದಲ್ಲಿ ಇದಾನಲ್ಲ ದೇವ್ರು ಅಂತ ಅಂದ ಬಾಳ ಇದಾಯ್ತೊ ನನ್ಗ
ಹೌದೌದ್ ನಾನು ಮಾತಾಡಿದಪ್ಪಾ ನಾನು ಮೆಹಬೂಬ್ ಮಾವ ಮ ಮ ಇದು ಕುಮಾರ್ ಅವರು ಮತ್ತ ಭೀಮಣವ್ರ ಮಾತಾಡಿದಿವ ಇಲ್ಲಾ ಒಳ್ಳೇದ ಐತಪ್ಪಾ ನಮ್ ಪರ್ ನಮ್ ಪರ್ಸವರು ಹೊಲ್ದಾಗ ಹೋಗಕಿ ಪಾಪ್ ಬಾಳ ಬಡತನದಲ್ಲಿ ಇದ್ದರು ಅಂತ ನಾವುನು ಖುಷಿ ಪಟ್ಟಿಪಾ ನಿಮ್ಮ ಹೊಲದಾಗ ಟ್ರೈನ್ ಪಟ್ಟ್ರಿ ಹೋಗಿಸಲಕಿಂದ್
ಏನ್ ಮಾಡ್ತವೂ ಮತ್ತ್ ಅಷ್ಟ ಸಾಲ ಇತ್ತು ನಮ್ಮ ತಂದಿವರಿಗ ನೋಡ್ರಿ ಹಂಗಾಯ್ತ ಮತ್ ಏನ್ ಮಾಡ್ತಿ ನನಗ್ ಒಬ್ಬವನಿಗೆ ಬಾಳ ಒತ್ತಡ ಬಿತ್ತು ಅದೇ ಟೈಮಿಗ್ ದೇವ್ರು ಕಣ್ಣತ್ತೆರದ್ ಹೆಂಗನ್ ಪಾಡ ಆಯ್ತು
ಹೌದೌದ್ ಇಲ್ಲ ಇಲ್ಲ ಪರ್ಸು ಈಗ ಎಲ್ಲನೋ ಯಾವ ರೀತಿಯಾಗ ಬರ್ತಾರೋ ಎಲ್ಲರಿಗ ಯಾಕಂದ್ರ ಭರವಸೆ ಕಳ್ಕೊಂಡ ಬುಡಬಡದ ಮನುಷ್ಯ
ಹ ಮತ್ ಹೌದು
ಹಾ ಎಲ್ಯಾನ ಕೊಡ್ತಾರ ಈಗ ಈಗ ಏನ್ ಮಾಡ್ತಿಪಾ ಏ ಏನ ಮಾಡ್ಬೇಕಲ್ ಮತಾನ ಏನ ಮಾಡ ರೂಪದಾಗೆ ಒಂದ್ ಬಂತ ಅದೇ ಹೊಸ ಅದು ಅದು ಹಣ ಸೊಪ್ಪು ಒಳ್ಳೆ ರೀತಿಯಲ್ಲಿ ಸಾಧ್ಯ
ಇಲ್ಲಾ ಹಂಗೆ ಅದ ಇದು ಮಾತ್ರ ಕರೆ ಇಷ್ಟ ಕಷ್ಟ ಪಟ್ಟಿದ್ದೀನಿ ಇಷ್ಟದಿಲ್ಲ ಅಂತಂದ್ರ ಅದು ಲಕ್ಷ್ಮೀ ಹೊಲ್ತಾಳ ಅಂದ್ರ ನಾವು ಅವು ಹೆಂಗ ಯೂಸ್ ಮಾಡ್ಬೇಕು ಅದ ಅಷ್ಟೇ ತಕ್ಮಟ್ಟಿಗೆ ಇದ್ ಮಾಡ್ಕೋಬೇಕು
ಹಾ ನೀ ಊರಲ್ಲಿ ನೀನ್ ಕಷ್ಟಪಡಿ ಹೌದೆ ಸಾಲ ಇರ್ಬಡ್ದ ಇನ್ನ ಮನೇಲಿ ಒಂದ್ ರೊಟ್ಟಿ ಖಾರ ರೊಟ್ಟಿ ಉಣ್ಬೂದು ಒಟ್ಟು ಸಾಲ ಮಾಡಿ ಕೆಸಿ ಇದ್ ಮಾಡ್ಬಾರ್ದು ಬಾಳ ಬಾಳ ಅಪಾಯದು
ಅರ್ಧ ಸಾಲಲ್ಲೆಸಿಂದ ನಂದ್ ಇದನೇ ಆದಂಗ
ಹೌದು ತೆಲಿನೆ ಕೆಟ್ಟೂಗ್ಯದ್ ಬ್ಯಾರ್ ಬ್ಯಾರ್ ಸೈಡೂ ಸಾಲಲಾಸಿಂದು ಎಲ್ಲಾ ನೋಡಿದ ಇಲ್ ಟಿವಿ ನ್ಯೂಸ್ ನಾಗ ಆತ್ಮಹತ್ಯೆ ಹತ್ಯ ಬರೇ ಸಾಲಕ್ಕೆ ಆಗಲ್ಲ
ಹಾ ಮತ್ತೆ ಅದ್ರಾಗ ನಾವ್ ನೋಡ್ರೆ ರೈತರ ಮಕ್ಕಳು
ಹೌದೌದು ಇಲ್ಲಿಲ್ಲಾ ಒಳ್ಳೆ ಕೆಲ್ಸ ಆಗ್ಯದತೊ ಪರ್ಸು ಬಂದಿದಕ್ ಏನ್ ಮಾಡ್ತಿಪಾ ಎಲ್ಲನೋ ಎಲ್ಲಾನ ಬಂತದೆ ಈಗ ನೋಡಪ್ಪಾ ಊರಲ್ಲಿ ನೀ ಪಟ್ಟಿದ್ ಕಷ್ಟ ಯಾರ ನೋಡ್ಯಾರ ಯಾರ ನೋಡ್ಯಾರ ನೋಡಿಲ್ಲ ಬಟ್ ನಮ್ಗಂದ್ರ ನೀ ಪಟ್ಟಿರ್ ಕಷ್ಟ ನೀ ಏನ್ ಮಾಡಿದಿ ಅದನ್ನ ಗೊತ್ತತ್ತಾ ನಮ್ಗೆಲ್ಲಾ.
ಹಾ ಇಲ್ಲ ಹಂಗ ಅದ ಒಳ್ಳೆಯರಿಗೆ ಕಾಲ ಅದ ಈಗ ಅದ. ಈಗ ಸದ್ಯದ ಪರಿಸ್ಥಿತಿ ಈಗ ಜಗತ್ ಹೆಂಗದಂದ್ರ. ಒಳ್ಳೇರಗ್ ಕಾಲನೇ ಇಲ್ಲ ಅನ್ಕೊಂಡಿದ್ದೆ ನನ್ನ ನಂತ್ರ. ಅ ದೇವ್ರು ಆಚನ್ನಕಿ ಸಡನ್ ಆಗಿ ಹಿಂಗೆ ಕೊಟ್ರೇ ಹಿಂಗೆ ಕೊಡ್ತಾ ನೋಡು.
ಇಲ್ಲ ಇಲ್ಲ ಹಾಗೆ ಯಾಕಂದ್ರು ದೇವರು ನೋಡು ಕೆಟ್ಟವಿಗೆ ಫಸ್ಟ್ ಕೈ ಇಡಿತಾನಾ. ಬಟ್ ಆಮೇಲೆಗ ಬಿಡ್ತಾನ ಈಗ ಒಳ್ಳೆಯವಿಗೆ ಆಗಂದ್ರೆ ಸ್ವಲ್ಪ ಲೇಟ್ ಆಗ್ತದ ಹೇ. ಈಗ ಲೇಟ್ ಆದ್ರೆ ಏನ್ ತಿಳ್ಕತಾರ ಏ ಬಡವರು ದೇವ್ರಲ್ಲಾ ಬಿಡುಪಾ ಭರೋಸೆ ತಾಳ್ಮೆ ಕುಡ್ಕಿಂದ ಕುಡ್ತಾರ. ಅದು ಒಂದ್ ಸಾರಿ ಕೈ ಹಿಡ್ದ ಮ್ಯಗ ನಿಮ್ ಲೈಫ್. ಟೈಮ್ ಬಿಡೋಲ್ಲ ಅದು ಒಂದ್ ಸಾರಿ ಬಡವರಿಗೆ ಒಳ್ಳೆ ನಿಯತ್ ಇದ್ದೋರಿಗ್ ಕಾಲ ಕೈ ಹಿಡಿತ ಅಂದ್ರ ಹೌದಿಲ್ಲೋ.
ಮತ್ತೆ ಕಷ್ಟ ಬರ್ಲಾರ್ದ ಯಾವ್ದದು ಅಲ್ಲ ಸುಖ ಬರ ಅಂದ್ರೆ ಬರ್ತದೇನ್. ಕಸ್ಟಡ್ ಲೈಸೆನ್ಸ.
ಹಾ ಹೌದೌದು ಈಗೆಲ್ಲ ಏನ್ ಮಾಡ್ತಿ ಪ್ಪ ಈಗೆಲ್ಲ ಜನ್ರೇಷನ್ ಬರೀ ಸುಖನೇ ಬೇಕು ನಮ್ ಕಷ್ಟ ಬೇಡ ಬೇಡ ಅಂತರೇ. ಹೆಂಗಪ್ಪ ಈಗ ಹೌದಲ್ಲಾ ಕಷ್ಟನು ಇರ್ಬೇಕು ಸುಖನು ಇರ್ಬೇಕು ಎರಡನು. ಹೊ ಅದು ಏನಂತಾರಲ್ಲ ಒಂದು ತಗಡಿಯಲ್ಲಿ ಹೆಂಗ್ ತೂಗುಸ್ತರಾ ಹಂಗ್ ತೂಗಸ್ಕೊಂಡ್ ಹೋಗ್ಬೇಕ್ ನಾವ ಎಲ್ಲ ಜೀವನ.
ಹೌದೌದು ಹಂಗ್ಯದ ಈಗ ಏನಲ್ಲ. ಇದೊಂದು ಆಯ್ತ ಅಂದ್ರ ಅದು ಕೊಟ್ಟಿವಿ ನಾವ್ ಎಲ್ಲ ಎಲ್ಲಸು ಏನದ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟದ. ಈಗ ಒಂದೆರಡು ತೋಂಬಂದೀವಿ ಇಲ್ಲೀ ಒಂದು. ಎಲ್ಲಾ ಅಂದ್ರು ಒಂದ್ ಎರಡು ಎರಡೂವರೆ ಲಕ್ಷಕ್ಕ ಒಂದ ಅದಾವ್ ಅಲ್ಲಿ ಒಂದು. ಐದು ಹೊತವ ಇದಕ್ಕೆ ಎರಡು ಪ್ಲೇಟಿಗೆ.
ಹೌದೌದು ಮತ್ತ ಹುಳ್ಕಿದ ಇನ್ನೋ ಒಂದು ಇನ್ನೋ ಒಂದ್ ಲಕ್ಷ. ಅದ ಏನ ಮತ್ತ ನಿಮ್ಮ್ ಎಲ್ಲೋ ಬ್ಯಾಂಕಿನಾಗ ಏನ ನಿಮ್ಮ್ ಅಮ್ಮರ್ದು ಅದ ಏನೋ ಬಂಗಾರ ಇಟ್ಟಿದಂತಲ್ಲ ಅದೊಂದ್ ಬಿಡಸ್ಕೋಂ ಬಿಡು ಪಾಪ ಇಲ್ಲ ಬಂಗಾರನ ಇಟ್ಟಿಕೇಶ್ ರೋಕ್ ರಕ್ಕ ರೊಕ್ಕ ತೊಂದ ತದ ಮತ್ ಅದೊಂದ್ ಇದು ಬಿಡುಸ್ಕೋಂಬಿಡು ಪಪ ನಿಮ್ಮ ಮನೆಯವ್ರು. ನಿಮ್ ಅಮ್ಮಾರದು ಬಂಗಾರದ ಏನ್ ಇತಾರ ಕೋಳ್ಳಗ.
ಹೌದೌದು ಎಲ್ಲಾ ಅದು ಇದಿತ್ತು ಬೋರ್ಮಳ ಇಟ್ಟಿದ್.
ಹ್ಮ್ ಅದೇ ಬಿಡ್ಶನ್ ಬಿಡು ಏನ್ ಮಾಡ್ತಿ ಯಾಕಂದ್ರೆ ಈಗ. ಮಂದಿ ಎಲ್ಲಾ ಅದಕ್ಕೆ ನೋಡ್ತಾರಪ್ಪಾ ಒಂದ್ ಹೊಟ್ಟೆ ನ ಊಟ ಕಮ್ಮಿದ್ದು ನೋಡಲ್ಲ ಬಟ್ಟಿ ಒಡಿವೆ ಅಡಿ ಅದೇ ನೋಡ್ ಬಟ್ಟೆ ಯಾವ್ದದೆಲ್ಲ ಮಂದಿ.
ಅದೇ ನೋಡ್ತಾರೊ ನಮ್ಮ್ ಮತ್ತ ಏನ್ ಮಾಡ್ತೀದ್ ನೋಡು.
ಹ್ಮ್
ಮತ್ತೇ.
ಈಗ ಜನರುನು ಬಾಳ ಹುಷಾರಾಗ್ಯಾರಪ್ಪ ಜನ ರೊಕ್ಕ ಇದರು ಮಾತಾಡ್ಸ್ಲಕ್ ಬರ್ತಾರ ರೊಕ್ಕ್ ರೋಕ್ಕಿಲ್ಲ ಅಂದ್ರ. ಹ ಅವ್ನ ಆಯ್ತಾ ಆಯ್ತ್ ಬಿಡು ನಾಳೆ ಮಾತಾಡಸಮ ಈ ತರ ಕೆರ್ಲೆಸ್ ಮಾಡ್ತಾರ ರೊಕ್ಕ ಇಲ್ಲ ಅಂದ್ರೆ ಮನುಷ್ಯರಿಗೆ ವೌದಿಲ್ಲೋ.
ಹಂಗೆ ಆಯ್ತೋ ಮತ್ತೆ ಏನ್ ಮಾಡ್ತೀದಿ ಏನಿಲ್ ನೋಡ್.
ಎನ್ ಈ ಜಗದ ಹೆಂಗಂದ್ರ ಮನುಷ್ಯರ ಮ ಮನುಷ್ಯ ಒಬ್ಬ ಮನುಷ್ಯಾಗ ಇನ್ನೊಬ್ಬ ಮನುಷ್ಯನೇ ಶತ್ರು ಆಗ್ಬೀಡ್ತಾನೋಡಾಕ್ ಇಲ್ಲ ಅಂದ್ರೇ.
ಹೆಂಗೋ ಇಲ್ಲೇ ಬಾಜು ಬಾಜುನೇ ಶಸ್ತ್ರು ಶತ್ರುಗಳದಾರ. ಏನ್ ಹೇಳ್ತದೆ ಇಲ್ಲಿ ಒಂದೇ ಒಂದೇ ತಕ್ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವ್ರ ಶತ್ರದೂ ಅದರೊ ಈಗ.
ಇಲ್ಲ ಅಷ್ಟಾದ್ ಪರ್ಸು ಬಾಜು ಬಾಜು ಅಲಕಿಲ್ಲ ನಮ್ ನಾವ ಅವಗೋತೀವ್ ಇನ ರೀಸೆಂಟ್ ನಂದೇ ಹೇಳತಿನ್ ತಿಳಿಕೋ ಈಗ ನಾನು. ನಮ್ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಹಾಸ್ಟ್ಲ್ ಆಗಿರ್ತನಲ ಫ್ರೆಂಡ್ಸ್ ಗೊಳ ಇರ್ತರೆ. ಅವ್ರ್ ಯಾ ರೀತಿ ಅಂದ್ರು ಈಗ ನಂಬಲ್ಲಿ ರೊಕ್ಕ ಏನನ ಕರ್ಚ್ ಮಾಡತ್ ಏನನ ತಿನ್ಸಿದಂದ್ರ್ ಏ ಒಳ್ಳೇವ್ನ್ ಆನಪ್. ಹಾ ಅವ ಹಳ್ಳೇನವ್ ನಿ ನನ್ ನಾಕ್ ಬಗ್ಗೆ ನನ್ ಮಾತ್ ಹೇಳ್ತಾರೆ ಅದೇ ನಂಬರ್ ರೊಕ್ಕ ಇದ್ದಲ್ಲ ಅವ್ರಿಗ ಏನ್ ಕೊಡಿಸಿಲ್ಲ ಅಂದ್ರೆ ನನ್ನ ಬಗ್ಗೆ ಬಹಳ ಅಸೇ ಮಾತಾಡೋದು ಕೇರ್ಲೆಸ್ ಮಾತಾಡೋದು ಈ ರೀತಿ ಇರ್ತದೆ ಇಲ್ಲಿ ಜನ ಹೌದು ಹೌದಿಲ್ಲಾ
ಇಲ್ಲ ಹಂಗಗೆ ಅದ ನೀ ಕರೆಕ್ಟ್ ಅದ ಮತ್ತ ಏನ್ ಮಾಡ್ತ
ಹೌದು ನಮ್ಗ ಏನಪಾ ನಾವ್ ಹೆಂಗದು್ ನಮ್ಗ ಗೊತ್ತ ನಾವ್ ಯಾರಿಗ ಏ ಈಗ ಏನ್ ಕೊಡ್ಸತಿೀವಿ ಅವ್ರಿಗೆಗಏನು ನಾವು ಇದು ಮಾಡತೇವಿ ಅಷ್ಟ್ ಮಾಡ್ರ ಸಾಕು ಅವ್ರ ಬಗ್ಗೆ ತಿಳ್ಕಲ್ಪಾ ನಮಗ ನಮಗು ನೂ ಹತ್ತು ಇಪ್ಪ ಅಲ್ಲ ಐವತ್ರು ಮಂದಿ ನಾವ್ ದೋಸ್ತಿರೋನಪ್ಪ ಒಬ್ಬ ಇಬ್ರುರೋದ ಅಷ್ಟ ಅಪ್ಪನ ಮ ಅದೇ ನಂಬೆನು ನಾನು
ಹಂಗಗೆ ಅದು ನಾವ್ ಏನ ಮನ್ಷ್ಯ ಉಟ್ಟ ದೇವರು ಉಡ್ಸ್ಯನಂದ್ರ ಒಂದೇ ಸಲ ಅಂತ ಕರ ಅದ ನಾವು ಸಹಾಯೋವರ್ಗೂ ಇನ್ನೊಬ್ರರಿಗೆ ಸಹಾಯ ಮಾಡ್ಬೇಕ ಅದ ಒಂದೇ ಹ್ಮ್ ಅದು ಬಿಟ್ರ ಏನಿಲ್ಲ ಹ ಆ ದೇವರು ಕೊಡ್ತಾನ ಬಿಡ್ತಾನ ಒಳ್ಳೆಯವರ್ಗಂತ್ರ ಖಂಡಿತವಾಗಿ ಕೈ ಹಿಡಿತಾನಂತ ನನ್ಗ್ ಗೊತ್ತದ ಲೇಟ್ ಅಷ್ಟೇ ಲಾಸ್ಟಿಗ್ ಸಾ ಹು. ಇಲ್ಲ ಫಸ್ಟ್ ಅಲ್ಲಿ ಫಸ್ಟ್ ಕಷ್ಟ ಕೊಟ್ಟು ನೋಡ್ತಾನ ಈ ವ್ಯಕ್ತಿ ಹೆಂಗ ಅದನ ಅಂತಂದ್
ಹೌದೌದೌದ.
ಕೊನೆಯಲ್ಲಿ ಮಾತ್ರ ಕೈ ಇಡೆ ಇಡಿತಾನ. ಹಾ ಮತ್ತೆ.
ಇದೆ ಮತ್ತೇನ್ ಮನಿದ್ ಎನ್ ನಡದಿದ್ ಕೆಲ್ಸ ಹಂಗೆ ಎನ್ ಇದು ಕಲ್ಲಾ ಎಲ್ಲ ಇದು ಮಾಡಿದ್
ಇಲ್ಲ ತ ತರ್ಸಿನಿ ಹಾ ತರ್ಸಿನ್ ತರ್ಸಿನ್ ಅದು ಇದದಲ ಸಿರ್ವಳ.
ಹೌದೌದ್ ಶಿರ್ವಳ ಅಂತ್ ಊರದಲ್ಲೊ ಮೈಬು ಅಂತುರ್ ಆದಲ್ಲೊ ಅವ್ರ್ ಊರಲ್ಲಿ ಒಳ್ಳಿ ಗಣಿಗಾರಿಕ್. ನಡಿತಂತ್ ಊರಲ್ಲಿ ಅಲ್ಲೆ ತರ್ಸಿಬಿಡು ಒಳ್ಳೆ ಕಲ್ಲವು ಆವಂತಲ್ಲಿ.
ಹಾ ಅಲ್ಲೇ ತರ್ಸಿನಿ ಒಂದ್ ಎರಡ್ ಟ್ರಿಪ್ ಹೇಳಿನಿ ಅದೇ ಬಾಂಡಗಲ್ ಹೇಳಿನಿ.
ಹ್ಮ್ ಹೌದೌದು ನಡ್ಸಿ ಸ್ವಕಾಸ ಇದು ಮಾಡ್ಬಿಡು ಕೆಲಸ ಹಂಗೆ ಗೌಂಡೆರಿಗ್ ಎಲ್ಲ ಹೇಳಿದಲಾ.
ಅದಂದೇಳಿನಿ ಮತ್ ಇಲ್ಲೇ ನಮ್ ನಮ್ಮೂರ್ ಪಕ್ಕದಲ್ಲಿರೋನ ಮತ್ ಇಲ್ಲೇ ಹು. ಮರ್ಣಿಂದ ಅದ ಹುಸಗ ಊರು
ಹಾ ಉಸುಗ್ ಹೌದೌದ ಹ.
ಇಲ್ಲೇ ನಡೀತದ ಮತ್ತ ಹಾಗೆ ಆಯ್ತು ಈಗ ಆದಷ್ಟು ಅದನ್ನ ಎಲ್ಲಾ ಇವ್ ಫಸ್ಟ್ ತರ್ಸ್ಬೇಕಲ್ಲ ತರ್ರಿಸಿದ್ಗಳಿಗೆ ಅದು ಇಮಿಡಿಯೇಟ್ಲಿ ಚಲೋ ಮಾಡ್ತೇನ ನಾನು ಅದು.
ಹೌದೌದೌದ ಹೌದು
ಹಾ ಮತ್ತೆ
ಅಷ್ಟೇ ಮಾಡೋದು ಕಡಸುಪಾ ಚಲೋ ಒಳ್ಳೇದಾಗ್ಲಿ ಒಟ್ಟ ಹ ಒಳ್ಳೆ ಕಡಸು ಮನಿ ಮನಿ ಒಂದ್ ಐದಾರ ಲಕ್ಷನ ಹೋಗ್ಲಿ ಒಳ್ಳೆ ರೀತಿಯ ಕಡಸು ಮನಿ.
ಏ್ ಹೆಂಗ ಅಲ್ಲಡು ಸಾಕು ದೇವ್ರೊಂದ ಕೈ ಇಿಡ್ದ ಸಾಕು ನನ್ ಕಷ್ಟ ಇಲ್ಲಿಗೆ ಅಳಿತು ನನ್ಗನು ಬೇಡ ನನ್ ಮಕ್ಳಿಗನು ಬೇಡ ನನ್ ತಾಯಿದವರಿಗನು ಬೇಡ ಸಾಕ ನನ್ನ್ ಕೊಟ್ರ ಕೊಡ್ಲಿ ಪಾಪ್ಪ ಅವ್ರಿಗೆ ಇದದು ಬೇಡ ಅಷ್ಟೇ.
ಹೌದೌದೌದು ಇಲ್ಲ ಇಲ್ಲ ಪರ್ಸು ಇದೇ ಒಂದ ಒಳ್ಳೆ ಗುಣಕ್ಕೆ ನಿನಗ್ ದೇವ್ರ ಕೈ ಇಡುದನ ತಗೋ ಆಯತಾ.
ಇಲ್ಲ ಇಲ್ಲ ದೇವ್ರಿಗೆ ಬಿಟ್ಟಿದ್ದೆ ನೋಡು.
ಹ್ಞೂ ಹ್ಞೂ ಸ ಹಾಂ ಸರಿ ತವಾ ಪರ್ಸ ಮತ್ತೆ ಮತ್ತೆನ್ ನಡದ ಏನೆಲ್ಲ ಮತ್ತೆ ಆಯ್ತಾ ನಾನು ಸ್ವಲ್ಪ ಈಗ ಹೊರಗೊಂಟ್ ಬಿಟ್ಟಿದ್ದೆವು ಗಾಡಿ ಮ್ಯಾಗ ಆಮ್ಯಾಲ್ ಆಸ್ಟಿನ್ ಗಾಡಿ ಮ್ಯಾಗ ಫೋನ್ ಮಾತಾಡ್ದಾವ್ ಬೇಡ ಹೌದಿಲ್ಲೊ
ಹೌದ ಎಲ್ಲ ಹುಷಾರ ಹೌದು.
ಹೌದ ಅದ್ ಕಡೆ ಕಟ್ ಮಾಡ್ತೇನೆ ಸ್ವಲ್ಪ ಆಮಲಸ್ತೇನೆ ಎಲ್ಲಾ ಹುಷಾರಿ ಅಂತ ಪರ್ಸು. ಹಾ ಆರಾಮ ಇದೀನ್ಪ ಗಾಡಿಮ್ಯಾಲ ಹೊಂಟಿನಿ ಆಮೇಲೆ ನ ನಿನ್ ಫೋನ್ ಅಸ್ಟಿನ್. ಹಾ ಸರಿ